ಹು ನಮಸ್ತೆ ಸರ್ ಶು ಕಿಯಾ ಶುರೂ ಮಧ್ಯಾಹ್ನ
ಶುಭ ಸಂಜೆ ಸರ್ ಶುಭ ಸಂಜೆ ಹಾ ಹೇಳಿ ಸರ್
ಸರ್ ನಿಮ್ದು ನೆಟ್ ಸೆಂಟ್ರಿ ಇದಿಯ ಸರ್
ನಮ್ದು ನೆಟ್ ಸೆಂಟರಡಿಗ ಸರ್ ನಿಮ್ದು ಏನ್ ಆಗ್ಬೇಕು ಕೆಲಸ ಸರ್ ಇಗ ನಮ್
ನೆಟ್ ಸೆಂಟರ್ ಇಲ್ಲ ಸರ್ ಪ ಪದಭಿ ಆಗಿ ಇರ್ಬೋದು ಕೋಚಿಂಗ್ ಸೆಂಟರ್ ಆಗಿರ್ಬೋದು ಈಗ ಎಲ್ಲಾ ಇದಿಯ ಸರ್ ನಿಮ್ ಹತ್ರ
ಇವೆ ಸರ್ ಪದವಿಗಳು ಇವೆ ಸರ್ ಎಲ್ಲಾ ಇವೆ ಸರ್ ನಿಮ್ಗ್ ಏನ್ ಆಗ್ಬೇಕು ಅದನ್ನ ಹೇಳಿ ಸರ್ ಮೊದಲು ಕೆಲಸ
ಸೊ ಮತ್ತೆ ಸರ್ ಮತ್ತೇ ನಿಮ್ ಕ್ಲಾಸ್ಗಳು ನಡೆಸ್ತೀರಾ ಸರ್
ಹಾ ಕ್ಲಾ ಪಾಸಗಲ್ ನಡಿಸ್ತಿವಲ್ ಸರ್ ಎಫ್ ಡಿ ಎ ಎಸ್ ಡಿ ಎ ಸರಾ ಕ್ಲಾಸ್ಗಳನ್ನು ನಡೆಸ್ತೀವೆ ಸರ್ ನಮ್ಮಾ ಸಂಸ್ಥೆ ವತಿಯಿಂದ
ಅಂದ್ರೆ ನಿಮ್ಮ ನೀವೇನ್ ಮೋಸ ಮಾಡಂಗಿಲ್ಲ ಅದ್ರಲೊಳಗ ಅಂದ್ರೆ ಹುಡುರ್ಗ್ ಗ್ಯಾರಂಟಿ ಕೊಡ್ತೀರಿ ಏನ್ ಅದ್ರಿಂದ
ಸರ್ ನಮ್ಮ ಸಂಸ್ಥೆಯಿಂದ ಏನು ಮೋಸ ಆಗುವುದಿಲ್ಲ ನಿಮಗೆ
ಸರ್ ಮೋಸ ಅಂತ ಹಂ ಹಾಗೆ ಹೇಳ್ತಿಲ್ಲಾ ಸರ್ ಎಷ್ಟು ಹುಡು ಸೆಲೆಕ್ಟ್ ಆಗ್ ಸರ್ ನಿಮ್ಮಾ ಕೋಚಿಂಗ್ ಕ್ಲಾಸ್ನಿಂದ ನಿಮ್ಮಾ
ಸರ್ ನಾನಾತರ ಹುಡುಗರು ಸರ್ ಒಂದು ಒಂದ್ ವರ್ಷಕ್ ಒಂದು ಎರಡರಿಂದ ಮೂರ್ ನೂರು ಹುಡುಗರು ಸೆಲೆಕ್ಟ್ ಆಗುತ್ತಾರೆ ಸರ್ ನಿಮ್ಮ ಹುಡುಗ ಏನಿದ್ದಾನೆ ನಮ್ಮ ಕೋಚಿಂಗ್ ಸರ್ ಹೆಸರ್ ಅಜಿತ್ ಸರ್ ಅಜಿತ್ ಅಜಿತ್ ಪದವಿ ಅಜಿತ್ ಕೋಚಿಂಗ್ ಕ್ಲಾಸ್ಸ್ ಸರ್
ಹೌದಾ ಸರ್ ನಿಮ್ಮ ಹೆಸರ್ ಸರ್
ಜೋಷಿ ಸರ್ ನಾನು ಜೋಷಿ ಅವರ ತಮ್ಮ ಸರ್
ಜೋಶ ಅವರ ತಮ್ಮ ಸರ್
ಹಂ ಸ ಸರ್ ನಿಮ್ ಕೆಲಸ ನಿಮ್ಮ ಹುಡುಗರು ಎಷ್ಟ ಇದ್ದರೆ ಸರ್ ನಿಮ್ಮ ಮನೆಯಲ್ಲಿ ನಮ್ಮ ಟ್ಯೂಷನ್ ಕ್ಲಾಸ್ ಅಲ್ಲಿ ಕಲಿಯಲು ಅರ್ಹತೆ ಇದ್ದವ್ರು ನಮ್ಮ
ಸರಿ ಈಗ ಪ್ರೆಸೆಂಟ್ ಸರಿ ಇಲ್ಲ ಇಲ್ಲ ಸರ್ ಅರತ್ ನಂತರ ಅಂತ ಸರ್ ಈಗ ಇದ್ದಾರೆ ಸರ್ ಪ್ರೆಸೆಂಟ್ ಒಳಗೆ ಇದ ಸರಿ ಇಬ್ರು
ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಮನೆಯಲ್ಲಿ ಹುಡುಗರು ಕಲಿಯೋವರು
ನಿಮ್ಮ ಕೋಚಿಂಗ್ ಒಳಗಡೆ ತರಂಬಡುವರು
ಹುಡುಗರು ಅವ್ರ ಹೆಸರು ಹೇಳಿ ಸರ್ ನಾನು ನೋಡ ಇಲ್ಲ ಅವ
ಸರ್ ಉದಯ ಇಲ್ಲ ಸರ್ ಉದಯ ಮತ್ತೆ ನರಸಿಂಹದಾರ್ ಸರ್
ಉದಯ ನರಸಿಂಹ ಹೌದು ಹೌದು ಎಕ್ಸಾಕ್ಟ್ಲಿ ರೈ ಸರ್ ಅವರು ತುಂಬಾ ಷನೆ ಇದ್ದಾರೆ ಸರ್ ನರ್ಸಿಂಗ್ ಹದಯ ಸರ್ ಅವರು ಎಬ್ಡಿ ಎಚ್ಡಿ ನಾನಾ ತರ ಕ್ಲಾಸ್ ಗಳನ್ನು ಕೇಳುತ್ತಿದ್ದಾರೆ ಮತ್ತು ಪಿ ಎಸ್ ಐ ಪಿಸಿ ಇವನ್ ಅನಾದರ ಕ್ಲಾಸ್ ಗಳನ್ನು ಕೇಳುತ್ತಿದ್ದಾರೆ ಸರ್ ಅವರು ನಮ್ಮ ಸಂಸ್ಥೆಯಲ್ಲಿ
ಸರ್ ನರಸಿಂಹ ಶಾನೆ ಅದನ್ ಸರ್ ಉದೇಶ್ ಹೆಂಗನ್ ಸರ್
ಈಗ ಹೆಚ್ಚು ವಯ್ಸಿದ್ದವ್ರು ನಾನು ಹೇಳಕ್ಕಾಗಲ್ಲ ಸರ್ ಅವರು ಎಕ್ಸಾಮ್ ಯಾವ ರೀತಿ ಪ್ಯಾಟರ್ನ್ ಆಗಿ ಬಿಡಸುತ್ತಾರೆ ಮತ್ತು ಯಾವ ರೀತಿ ಪ್ರಶ್ನ ಪತ್ರಿಕೆಯನ್ನು ಬಿಡಿಸುತ್ತಾರೆ ಮತ್ತೆ
ಹೌದೌ ಸರ್ ನೀವ್ತ್ತಾರ ಸರ್ ನೀವ್ ಹತ್ತ ಬರರು ಇೆರಡು ಸೆಂ ಎಲ್ಲ ಇದೆ ಹತ್ರ ಇದೆ ಅಂತ ಹೇಳಿದ್ರಿ ಅದೆಲ್ಲ ಮಕ್ಕಳ ಮಕ್ಕಳ ಅದ ಸೋರ್ಸ್ ಮಕ್ಕಳ್ದು ಎಲ್ಲ ಅ್ರಕ್ಷನ್ ನೀ ಎಲ್ಲಾ ಫೀ ಹಾಕ್ತಾರಾ
ಆಕ್ವಲ್ಲ ಸರ್ ನಮ್ಮ ಸಂಸ್ಥೆ ವತಿಯಿಂದ ಹಾಕಿ ಕೊಡುತ್ತೇವೆ ಸರ್ ನಮ್ಮ ಸಂಸ್ಥೆತಿಯಿಂದ ಅದು ಫ್ರೀ ಇರುತ್ತದೆ ಸರ್ ಎಲ್ಲಾ
ಸರ್ ಅದೇ ಸರ್ ನಮ್ಮ್ ಹಡಗರಿ ಪ್ರೆಸೆಂಟ್ ಒಳ ಇದ್ದಾರೆ ಸರ್ ಅದೆಲ್ಲ ಮತ್ತೆ
ಹೌದು ಸರ್ ಮತ್ತೆ ನಾವವುಲ್ಲಚರ್ರಿಸ ಪೀ ಕೊಡ್ಬೇಕಲ್ಲ ಸರ್ ಈಗ ಒಬ್ಬ ವಿದ್ಯಾರ್ಥಿ ಕಲಿಸ್ಬೇಕಂದ್ರೆ
ಸರ್ ಬರಾಬರಿ ಸರ್ ಅದೆಲ್ಲ ಸರ್ ಬರ ಸರ್ ನೀವ್ ಹೇಳ್ತಾರ್ದ ಬರಬರಿ ಸರ್ ನೀವ್ ಅದೆಲ್ಲಾ ಆ ಮೊದಲು ಇ ಹನ್ನೆರಡ್ ಸಾವಿರ ಇತ್ತು ಸರ್ ಇವಾಗ ಇಪ್ಪತ್ತು ಸಾವಿರ ಸಡನ್ಲಿ ಇವಾಗೆ ಏ ಎರ್ಡು ಸರ್ ಜಂಪ್ ಮಾಡಿದಾರಲ್ಲ ಸರ್ ಏನ್ ಸಾರ್ ವಿಶೇಷತೆ
ಹ್ಮ್ ತಮಿಳುನಾಡಿನಿಂದ ಟೀಚರ್ಸ್ ಅನ್ನು ಕರೆಸಿದ್ದೇವಿ ಸರ್
ದ ಹನ್ನೆರಡ್ ಸಾರ್ ಮೊದ ಪೇಮೆಂಟ್ ಇವಾಗ ಎಂಟು ಸಾರ್ ಜಂಪ್ ಮಾಡ್ರ ರ್ ಇದ್ರ ವಿಶೇಷತೆ ಸರ್ ಏನ್ ಹೇಳ್ಬೇಕು ಸರ್ ಸರ್ ಬರಬರ್ ಸರ್ ನಾ್ ರೈತರು ಇದ್ದಾರೆ ಸರ್ ನಾವು ನಾವು ಕೃಷಿ
ಹೌದು ಸರ್ ನೀವು ನೀವು ನೀವು ಕೃಷಿ ಗದ್ದೆಗಳಲ್ಲಿ ಕಲ್ ಮಾಡುತ್ತೀರ ನನಗೂ ಗೊತ್ತು ಸರ್ ನಿಮ್ಮ ಮಕ್ಕಳಿಗೆ ನಾನು ಡಿಸ್ಕೌಂಟ್ ಅಂತ ಕೊಡ್ತೇನೆ ಸರ್ ನೀವು ಎಷ್ಟು ಕೊಡ್ತೀರಾ ಕೊಡಿ ಸರ್ ನಾನು ಬಹಳ ಹೇಳುವುದಿಲ್ಲ ನಿಮಗೆ
ಹ ಡಿಸ್ಕೌಂಟ್ ಅಂತಷ್ಟ ಮೊದ್ಲು ಎಷ್ಟು ತೋದ್ರ ಅಷ್ಟತ್ತ ಗೋಳ್ರ ಸಾವಿರ ಹನ್ನೆರಡು ಸಾವಿರ ಕೊಟ್ಟಂ ಸರ್ ನ
ಯಾಕಂದ್ರೆ ನಾನು ನಿಮ್ಮನೆ ಒಮ್ಮೆ ಭೇಟಿ ಮಾಡಬೇಕು ನಮ್ಮನೆ ಒಮ್ಮೆ ನಮ್ಮ ಸಂಸ್ಥೆಗೆ ಒಂದ್ ಸಲ ಬಂದು ಹೋಗ್ತೀರಾ ಸರ್ ನೀವು
ಸರ್ ಇವತ್ತು ಬೆಳಿಗ್ಗೆ ಬಂದಿದೆ ಸರ್ ನೀವಲ್ಲಿಲ್ಲ ಸರ್ ನೀವು ಕ್ಲಾಸ್ ತಂದಿದರಿ ಸರ್ ಕ್ಲಾಸ್ ನೋಡಿದೀರ ಅಂತ ಸರ್
ಒಬ್ಬ ಹುಡುಗಿ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ ಆಗಿದ್ದ ಸರ್ ನಾನು ಸಂಗಮ್ ಜೋಶಿ ಅಂತ ಕರ್ಕೊಂಡ್ ಹೋಗಿದ್ದೆ ಸರ್ ಅವ್ರನ್ನು ಡಾಕ್ಟರ್ ಅಲ್ಲಿ ಸಂಗಮ್ ಜೋಷಿ ಸಂಗಮ್ ಜೋಷಿ ಅವ್ರ ಬ್ರದರ್ ಅಂತ ಸಂಗಮ್ ಜೋಷಿ ಡಾಕ್ಟರ್ ಸಂಗಪು ಜೋಶಿ ಗೊತ್ತಿಲ್ಲ ಅಲ್ಲ ನಿಮ್ಗೆ ಬಿ ಎಡಿಿಯಲ್ಲಿ ಸ್ಪೆಷಾಲಿಟಿ ಥೇಟರ್ ಅನ್ನು ಓಪನ್ ಮಾಡಿದ್ದಾರೆ ಸರ್ ಅವರು ಸಾಕಷ್ಟು ಜನರಿಗೆ ಬಡ ಕುಟುಂಬದವರಿಗೆ ಹೇಳಿದ್ದಾರೆ
ಹೌ ಸರ್ ಅದೇ ಸರ್ ನಿಮ್ಮ್ ಅಡಮ್ ಸರ್ ನವು್ ಜೋಷಿ ಹೌದಲ್ವಾ
ನಮ್ದು ಜೋಶಿ ಅಜಿತ್ ಜೋಶಿ ಸರ್ ನಮ್ದು
ಸರ್ ಅದೇ ಸಂಗನಾ ಜೋಶಿ ನಿಮ್ಮ ಅವರು ಬ್ರದರ ಸರ್
ಹೌದ್ ಸರ್ ನಮ್ಮ್ ಬ್ರದರ್ ಸರ್ ಅವರು ಎ ಬಿ ಬಿ ಎಸ್ ಡಾಕ್ಟರ್ ಇದ್ದಾರೆ
ಹೌದು ಹಾಗೆ ಮತ್ತೆ ಹುಡುಗರ್ರಿಗೆ ಎಲ್ಲಾ ಆರೋಗ್ಯ ಆಗ್ಲಿ ಮತ್ತೆ ಸುಧಾರ ದಗಳನ್ನು ಎಲ್ಲಾ ಖಚಿತಪಡಿಸಿಕೊಳ್ತೀರಾ ನೀವು
ಇಲ್ಲ ಸರ್ ಒಂದ್ ಬಾಳ ಖರ್ಚು ಬಂತಂದ್ರೆ ಹಂಗಂಗ ಫ್ರೀ ಮಾಡಾಕ್ ಬರ್ತೈದೆ ಸರ್ ಇಂತಿಷ್ಟ ನೋಡ್ತೇವೆ ನಾವು ಖರ್ಚಿನ ಒಳಗೆ ನೋಡ್ಬೇಕು ತ್ತೆ ಸರ್ ನಮ್ದು ಕುಟುಂಬ ನಮ್ಮಿಂದ ಒಂದು ಇಲ್ಲ ಸರ್ ನಾನು ಹೇಳುವುದ ಕೇಳಿ ನೀವು
ಇಲ್ಲಿ ಹೇಳೋದಕ್ಕೆ ತಿರ್ತರ ಸರ್ ಇಲ್ಲ ಇವಾಗಲೇ ಬೆಳೆ ಎಲ್ಲ ಸರ್ ಏನು ನಮ್ದ ಎಲ್ಲಾ ಮಳೆ ಆಗ್ತಾ ಎಲ್ಲ ನಮಗೆ ರೈತರು ಇದ್ದ ನಾವು ರೈತರು ಇದೀವಿ ಸರ್ ನಾವು ನಮ್ದು ಒನೆ ಬಸ ಇದೆ ಸರ್ ಒನೆ ಬೇಸ ಇದೆ ನಿಮಗೆ ಕೃಷಿ ಗದ್ದೆಗಳಿಗೆ ಎಲ್ಲ ಇಲ್ಲ ಸರ್ ಕೃಷಿ ಗದ್ದಗಳಿಗೆಏ ನೀರ ಇಲ್ಲ ಸರ್ ನಾವು ಹೊಲದಲ್ಲಿ ಏನನು ಬಿತ್ತಲ್ಲ ಮಕ್ಕಳಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ಪೀಸ್ ಮಾಡ್ತಾರೆ ಸರ್
ಈಗ ಈಗ ನಾನು ಹೇಳತೇನೆ ಕೇಳ ಸರ್ ನಮ್ಮ ಸಂಸ್ಥೆಯಲ್ಲಿ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮ ಗೆ ಆರಾಮ್ ತಪ್ಪಿದರೆ ನೀವು ಹಾಗೆ ಮಲ್ಲಿಗಿಸಿ ಬಿಡುತ್ತೀರಾ ಇಲ್ಲ ಅಂದ್ರೆ ದವಾಾಕಣಿಗೆ ಕರ್ಕೊಂಡು ಹೋಗುತ್ತೀಾ ಹೇಳಿ ನೋಣ ಸರ್ ಉದಾಹರಣೆ ನಾನು ಕೊಟ್ಟಿದ್ದೀನಿ ಒಂದು ನಿಮಗೆ
ಹೌದು ಸರ್ ದಾವಖನಿಗೆ ಕರ್ಕೊಂಡು ಹೋಗ್ತನ ಸ ಸರ್ ಅದೆಲ್ಲಾ
ಈಗ ಅಲ್ಲಿ ಇದವಾಗ ನಿಂಗೆ ದುಡ್ಡು ಯಾರು ಕೊಡುತ್ತೀರಾ ನಿಮ್ಮ ಸಮಸ್ಯೆ ಕೊಡುತ್ತೆ ನೀವು ನೀ ಕೊಡ್ತೀರಾ ಅಲ್ಲಿ ದುಡ್ಡು ಹೇಳಿ ಸರ್ ನೋಡೋಣ
ಬರೋಬರ್ ಸರ್ ಅದೆಲ್ಲ ನೀವ್ ಹೇಳ್ತ ಇರ ಸರ್ ಸರಿಯಗಿದ್ರ ಸರ್ದೆಲ್ಲ ಬರೀ ನಾವು ಹಾಸ್ಟೆಲ್ ಊಟ ವ್ಯವಸ್ಥ ಇರಲ್ಲ ಸರ್ ಬರಿ ಹನ್ನೆರ ಸಾವಿರೂಪಾಯ ಬ ಮೂ ತಿಂಗಗಳು ಸಾವಿರ ಬರನಮ್ ಡಲ್ಲ ನಮ್ಮ ಕಡೆ
ಈಗ ಸರ್ ಸರ್ ಬಿಡು ಸರ್ ನಿಮ್ಮ ವಿದ್ಯಾರ್ಥಿಗೆ ನಾ ಫ್ರೀಯಗಿ ಕಲಸ ಕೊಡ್ತೀನಿ ಆಯ್ತಲ್ಲ ನಿಮ್ಮ ಬಡ ಕುಟುಂಬವನ್ನು ನೋಡಿ ಆಯ್ತಲ್ಲ ಸರ್ ನಾನು ಫ್ರೀಯಾಗಿಲ್ಸ ಕೊಡ್ತೇನೆ ನಿಮ್ಮ ವಿದ್ಯಾರ್ಥಿಗಳಿಗೆ
ಹಾ ಓಕೆ ಸರ್ ಓಕೆ ಸರ್ ಅದೆಲ್ಲ ಮತ್ತೆ ನಿಮ್ಮ ನಿಮ್ಮಲ್ಲಿ ಸ್ಟೂಡೆಂಟ್ಗಳು ಎ ಷ್ಟ
ಸರ್ ನಮ್ಮ ಅಜಿತ್ ಟೂಷನ್ ಕ್ಲಸ್ ನಲ್ಲಿ
ಹ
ಒಂದ ಎರಡು ಸಾವಿರಂದ ಎರಡೂವರೆ ಸಾವಿರ ತನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅದರಲ್ಲಿ ಪಿ ಎಸ್ ಐ ಅಂತ ಒಂದು ನಾಕ್ನೂರು ಮಂದಿ ಓದುತ್ತಿದ್ದಾರೆ ಈಗ ನಾನಾ ತರ ಹುದ್ದೆಗಳು ಬರ್ತವೆ ಸರ್ ಅಲ್ಲಿ ಗೋರ್ಮೆಂಟ್ ಅಲ್ಲಿ ನಾನಾ ತರ ಹುದ್ದೆಗಳು ಬರ್ತವೆ ಹೌದಲ್ವಾ ಈಗ ಜಿಲ್ಲಾಧಿಕಾರಿ ಅಿಕಾರಿ ಆಗಿಲ್ಲ ಸರ್ ಜಿಲ್ಲಾಧಿಕಾರಿ ಆಗಿಲ್ಲ ಪಿ ಎಸ್ ಆಗಿದ್ದಾರೆ ಪಿ ಎಸ್ ಆಗಿದ್ದಾರೆ
ಇ ಬಿರ್ದೇವ ಅಂತ ಅವರು ನಿಮ್ಮಲ್ಲಿ ಕಲ್ತು ಬಿ ಎಸ್ ಐ ಪಿ ಎಸ್ ಆಗಿದ್ದಾರೆ
ಇಲ್ಲ ಸರ್ ನಾನು ಸಣ್ಣವನಿದ್ದಾಗೆ ಈಗ ನಮ್ಮ ತಂದೆಯವರು ಕಲಸಿದ್ದಾರೆ ಸರ್ ಅವಾಗ ನಮ್ಮ ಸಂಸ್ಥೆಯಿಂದಾನ ಆಯ್ಕೆೆಯಾಗಿದ್ದಾನೆ ಸರ್ ಅವ್ನು ಪಿ ಎಸ್ ಆಗಿ ನಮ್ಮ ತಂದೆಯವರು ಕೆಲಸಿಕೊಟ್ಟಿದ್ದಾರೆ ಅವರು ಹಾ ಎಚ್ ಎಸ್ ಬೀರ್ ದೇವ್ರ ಅವರು ನಮ್ಮ ಸಂಸ್ಥೆಯ ನಾಯಕಿಯಾಗಿದ್ದಾನೆ ಸರ್ ಮತ್ತೆ ನಮ್ಮ ತಂದೆಯವರು ಕೆಲಸ ಕೊಟ್ಟಿದ್ದಾರೆ ಈಗ ನಮ್ಮ ತಂದೆಯವರು ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಯಾಕೆಂದ್ರೆ ಅವ್ರು ಇಷ್ಟು ದಿನ ದುಡಿದಿರುತ್ತಾರೆ ಸಾಕು ಇನ್ನು ನಾವು ಮುಂದೆ ಅವರನ್ನು ನೋಡಿ ಮಾಡೋಡಿಕೊಳ್ಳೋಣ ಅಂತೆ ನಾವು ಅವ್ರನ್ನು ಬಿಡಿಸಿದ್ದೇವೆ ಯಾವ್ದೂ ಒಮ್ಮೆ ಬರ್ತಾರ ಸರ್ ಅವರು ಕ್ಲಾಸಿಗೆ
ಯಾವ್ ಕ್ಲಾಸ್ ಹೇಳ್ತಿರ
ನಾವು ನಾನಾ ತರ ಕ್ಲಾಸ್ ಹಳ್ತ್ತೇವೆ ಸರ್ ಪಿ ಎಸ್ ಐ ಎಫ್ ಸಿ ಎಫ್ ಡಿ ಸಿ ಮತ್ತೆ ಮ ಅ ಎಸ್ ಡಿ ಮೆ ಜಿಲ್ಲಾಧಿಕಾರಿ ಎಸ್ ಎಸ್ ಎಲ್ಲ ಹೇಳುತ್ತೇವೆ ಸರ್ ನಿಮ್ಮ ಹುಡುಗನಿಗೆ ಯಾವವುದು ಸೂಕ್ತ ಅದು ಹೇಳಿ ಸರ್ ನಾವು ಅದನ್ನು ಕಲಸಿ ಕೊಡುತ್ತೇವೆ ನಾನ
ಸರಿ ಮತ್ತೆ ಯಾವ್ದಾದ್ದ್ರ ನೋಟಿಫಿಕೇಶನ್ ಬಿಟ್ಟಿದಾರ ಸರ್ ಇವಾಗ್ಲೇ
ಬಿಟ್ಟಿದ್ದಾರೆ ಅಲ್ಲಾ ಸರ್ ಪಿಸಿ ಕಾನ್ಸ್ಟೇಬಲ್ ಅಂತ ಬಿಟ್ಟಿದ್ದಾರೆ ಪಿ ಸಿ
ಮತ್ತೆ ಸರ್ ಮತ್ತ ಆರ್ಡಿ ಯಾರಲ್ಲ ಹೇಳ್ತಾರೆ ಸರ್ ಎಚ್ ಆರ ಡಿ ಆಗಿರಬಹುದು
ವರ್ಷ ಬಿಡುತ್ತಾರೆ ಅಲ್ಲ ಸರ್ ಅಗ್ನಿ ವೀರ ಇಪ್ಪತ್ತೊಂದು ವ ಅದು ಆರಾಮಾಗಿ ಮಾಡಿಕೊಳ್ಳಬಹುದು ನಿಮ್ಮ ಮಗನು ಆರಾಮಾಗಿ ಚೆನ್ನಾಗಿ ಮಾಡಿಕೊಳ್ಳ ನಾವು ಮಾಡಿಕೊಡುತ್ತೇವೆ ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ನಿಮ್ಮ ಮಕ್ಕಳವನೇ ನಮಗೆ ನಮ್ಮ ಹಕ್ಕು ಆಗಿ ಬಿಟ್ಟಿರ್ತಾರೆ
ಅವ್ರಿಗೆ ಬರಬರ್ ಸರ್ ಬರಾಬಾರ್ ಸರ್ ಅವೆಲ್ಲಾ ಹೇಳ್ತಾ ಇರೋದು ಸಾರ್ ಮತ್ತ ಶಿಕ್ಷಣ ಕಳಿಸರೊಂದಿಗೆತ್ತೆ ಆರೋಗ್ಯ ಉಚಿತ ಇದೆ ಮತ್ತು ಊಟದ ವ್ಯವಸ್ಥೆ ಉಚಿತ ಇದೆ ಅಂತ ಹೇಳ್ತಾರೆ ಇಪ್ಪತ ಸಾವಿರ ಫೀಸ್ ಗೆ
ಈಗ ನಿಮ್ಮ ಮಗನಿಗೆ ನಾನು ಊಟ ವಸತಿ ಉಚಿತ ಎಲ್ಲ ಕೊಡ್ತೇನೆ ಮತ್ತು ಆರೋಗ್ಯವನ್ನು ನಾನೇ ನೋಡಿಕೊಳುತ್ತೇನೆ ನಿಮ್ಮ ಬಡ ಕುಟುಂಬ ಐತ ಅಂತ ನಾನು ರೆಸ್ಕ್ ತಗೊಳಕತಿದ್ದೆೇನೆ ನಿಮ್ಮ ಹುಡುಗನನ್ನು ನಾನು ನನ್ನ ಜವಾಬ್ದಾರಿ ನಿಮ್ ನಿಮ್ಮ ಹುಡುಗ ನನ್ನ ಜವಾಬ್ದಾರಿ ಆಯ್ತಲ್ಲ ಸರ್
ಇಲ್ಲ ಇಲ್ಲ ಸರ್ ಫೀಸ್ ಎಷ್ಟ ಆಗುತ್ತೆ ಸರ್ ಅದೆಲ್ಲಾ.
ಫೀಸ್ ಸರ್ ನನ್ಗೆ ಏನು ಬೇಡ ನಿಮ್ಮ ಹುಡುಗ ಕಲಿತರೆ ಅಷ್ಟೇ ಸಾಕು ನಿಮ್ಮ ಊರು ಊರಿನ ಕೀರ್ತಿ ಪಟಾಕಿ ವನು ಹಾರಿ ಬಂದರೆ ನನಗೆ ಅಷ್ಟೇ ಸಾಕು ನನ್ನ ಹೆಸರು ಬಂದರೆ ಅಷ್ಟೇ ಸಾಕು ನನ್ನ ಸಂಸ್ಥೆ ಹೆಸರು ಬಂದ್ರೆ ಅಷ್ಟೇ ಸಾಕು
ಸರ್ ನಿಮ್ಮಂತ ಗುರುಗಳು ಇದ್ದಾರೆ ಸರ್ ಅದೊಂದ್ ಬಲ ಇದ್ದಂಗ
ಇಲ್ಲ ಸರ್ ನಿಮ್ಮಂತ ಎಷ್ಟೋ ವಿದ್ಯಾರ್ಥಿಗಳ ಆಶೀರ್ವಾದ ಸರ್ ನನಗೆ ನಿಮ್ಮ ಮಗನಂತ ಎಷ್ಟೋ ವಿದ್ಯಾರ್ಥಿಗಳು ಆಶೀರ್ವಾದ ಸರ್ ಯಾಕಂದ್ರೆ ನಿಮ್ಮ ವಿದ್ಯಾ ವಿದ್ಯಾರ್ಥಿಗಳನ್ನೇ ಇಲ್ಲದಿದ್ದರೆ ನಾವೇಗ ಸರ್ ಆಗುತ್ತೇವಿ ಸರ್ ಹೇಳಿ ನೋಡೋಣ ನೀವ
ಇಲ್ಲ ಇಲ್ಲ ಸರ್ ನೀವು ಮಾತಾಡ್ತಿರ ತಪ್ಪ ಸರ್ ಇಲ್ಲ ಸರ್ ಒಬ್ಬ ಸರ್
ಇಲ್ಲ ಸರ್ ಈಗ ಈಗ ವಿದ್ಯಾರ್ಥಿನೇ ಇಲ್ಲದಿದ್ದರೆ ಸರ್ ಈಗ ವಿದ್ಯಾರ್ಥಿ ಆಗಿಯೇ ಸರ್ ಆಗಬೇಕಲ್ಲೋ ಸರ್ ನಿಮ್ಮ ಮಗನು ಈಗ ಈಗ ಶಿಕ್ಷಕ ಆಗ್ಬಂದ್ರೆ ಮೊದಲು ವಿದ್ಯಾರ್ಥಿ ಆಗಬೇಕು ಹೌದಲ್ವಾ
ಹಾಗಂತ ಹೇಳ್ತಲ್ಲ ಸರ್ ನಾನು ಇವಾಗ್ಲೇ ಒಬ್ಬ ಗುರು ಎಂತ ಅಂದ್ರೆ ಇವಾಗ್ಲ ಒಬ್ಬ ಗುರು ಹೇಳಿ ಕೊಟ್ಟ ಮೊದಲ ಪಾಠ ಆಗ ಬೇಕ್ ಹೌದಲ್ವಾ ಒಬ್ಬ ಗುರು ಅವನನ್ನ ಪ್ರಧಾನ ಒಬ್ಬ ಇಲ್ಲ ಇಲ್ಲ ಸರ್ ಹೇಳ್ತಾ ಇರ್ ಈಗ ಒಬ್ಬ ಗುರು ಒಬ್ಬ ಗುರು ಒಬ್ಬ ಸ್ಟೂಡೆಂಟ್ ಅನ ಅವನು ಮುಂದೆ ಟೀಚರ್ ಆಗಿ ಪರಿವರ್ತನೆ ಮಾಡಬಹುದು ಇಲ್ಲ ಸರ್ ಆಗಿ ಪರಿವರ್ತನೆ ಮಾಡ್ಬಹುದು ಡಾಕ್ಟರ್ ಆಗಿ ಮಾಡಬಹುದು ಪೊಲೀಸ್ ಆಗಿ ಪ್ರಧಾನ ಮಂತ್ರಿ ಆಗಿ ಉಪರಾಷ್ಟ್ರಪತಿ ಆಗಿ ಅವನನ್ನ ಗುರು ಕೂಡುವ ಈ ಉಪಯುಕ್ತ ಆಗೀರು
ಈಗ ವಿದ್ಯಾರ್ಥಿಗಳ ಜಿ ವಿದ್ಯಾರ್ಥಿಗಳ ಭವಿಷ್ಯ ಶಿಕ್ಷಕರಲೀ ಇರುತ್ತದೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ವಿದ್ಯಾರ್ಥಿ ಕೈಯಲ್ಲಿ ಇರುತ್ತದೆ ಏಕೆಂದರೆ ಅವನ ಜೀವನ ಅವನು ಹೇಗೆ ಕಲ್ ಪ್ಪಿಸಿಕೊಳ್ಳತಾನೆ ಅಂದ್ರೆ ಅದರ ಮೇಲೆ ಅವನ ಜೀವನ ಡಿಪೆಂಡ್ ಆಗಿರುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ
ಹೌದು ಸರ್ ಸ ಅದೆಲ್ಲ ನಿಮ್ಮ ಹತ್ರ ಫಿಸಿಕಲ್ ವ್ಯವಸ್ಥೆ ಅದೆಲ್ಲಾ ಇದೆ ಸರ್
ಎಲ್ಲಾ ಇದೆ ಸರ್ ಫಿಸಿಕಲ್ ಮೆಡಿಕಲ್ ಸರ್ ಮತ್ತೆ ದಿನಲ್ಲೂ ರನ್ನಿಂಗ್ ಮಾಡುತ್ತೇವೆ ಮಾಡ್ಸುತ್ತೇವೆ ಸರ್ ದಿನಾಲೂ ಮುಂಜಾನೆ ಐದು ಗಂಟೆಗೆ ಎಬ್ಬಿಸುತ್ತ
ಸರ ಐದು ಗಂಟೆಗೆ ಎದ್ದಿಕ್ಯಾಸಿ ಇದು ಮನುಷ್ಯ
ಈಗ ಮನುಷ್ಯನಿಗೆ ಈಗ ಮನುಷ್ಯ ಮನುಷ್ಯನಿಗೆ ಆರೋಗ್ಯ ಆರು ಐದು ಗಂಟೆಗೆ ಎಬ್ಬಿಸಿದರೆ ಮನುಷ್ಯನ ಆರೋಗ್ಯ ಸದೃಢವಾಗಿರುತ್ತದೆ ಏಕೆಂದ್ರೆ ಐದು ಗಂಟೆ ಕ್ಲೈಮೇಟ್ ಬಹಳ ಚೆನ್ನಾಗಿರುತ್ತದೆ ಏಕೆಂದ್ರೆ ಈಗ ಅವಾಗ ಈಗಿನ ಸೂರ್ಯೋದಯ ಆಗುತ್ತಿರುತ್ತದೆ ಹೌದಲ್ವಾ ಏಳಿ ಬಿ ಸಲು ಬರಬೇಕು ಎಳೆ ಎಳೆ ಬಿಸಿಲು ಹೌದು ಅಲ್ವಾ ಈಗ ಮಕ್ಕಳಿಗೆ ಎಳೆ ಬಿಸಿಲು ಎಳೆ ಬಿಸಿಲು ಕೊಡ್ತಾರೆ ಹೌದ
ಓಕೆ ಸರ್ ಓಕೆ ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ಇಲ್ಲ ಸರ್ ಬೆಳಿಗ್ಗೆದ್ದ ತಕ್ಷಣ ಹುಡುಗರ್ಗೆ ಮೊಳಕೆ ಕಾಳು
ಹಾ ಕೊಡ್ತೇವೆ ಸರ್ ಮೊಳಗೆ ಕಾಳು ಕೊಡ್ತೇವೆ ಹೆಸರು ಕಾಳು ಕೊಡ್ತೇವೆ ಸರ್ ಈಗ ಡಯಟ್ ಅಲ್ಲಿ ಇಡುತ್ತೇವೆ ಸರ್ ಡಯಟ್ ಬೇಕು ಅವ್ರಿಗೆ ಯಏಕೆಂದ್ರೆ ಅವರು ರನ್ನಿಂಗ್ ಮಾಡ್ಬೇಕಲ್ರೀ ಅವ್ರಿಗೆ
ಓಕೆ ಸರ್ ಓಕೆ ಸರ್ ಬೆನ್ದ ಸರ್ ತಿಳಸ ಕೊಡ ಮದ ಅಸ್ತಿ ಸರ್ ಹನ್